ಹಲೋ.
ಹಲೋ ಸರ್.
ಹೇಳರಿ ಸರ್.
ಸರ್ ಆರಾಮ್ ರಿ.
ಆರಾಮ್ ನೋಡ್ರಿ ನೀವ್ರೇ ಸರ್.
ನಾನ್ ಆರಾಮ್ ನೋಡ್ರ ಸ ಏನ್ ಮಾಡದ ಕೆಲ್ಸಾ.
ಇದೇ ಟ್ಯಾಕ್ಟ್ರಿ ತಗೋಬೇಕಿತ್ರಿ ಒಂದ್ ಹೊಸದ ಸಬ್ಸಿಡ್ಯಾಗ್ ಯಾವನನ್ ಬಂದವ ಏನ ನೋಡ್ರಿ.
ಸಬ್ಸಿಡ್ಯಾಗ ರಿ.
ಸರಿ.
ಸಬ್ಸಿಡ್ಯಾಗ ಅವಲ್ರರಿ ಇದ ಮಹೇಂದ್ರ ರಿ.
ಹಾ ರೀ.
ಎಲ್ಲಾ ತರು ಹೋಗ್ರಿ
ಹಾ ರೀ
ಹ ಬಸಿ ರರಿ ಈಗ ಮಹೇಂದ್ರದಾಗ ಹೊಸರ್ ಬಂದಲ್ ಈಗ ಗಡಿ ಏ ಬೀಚ್ರ್
ಹೌದ್ರಿ ಇದು ನೀವು ಐಲ್ಯಾಂಡ್ ಇಲ್ರರಿ
ನೀವು ಒಲೆನ್ರಿ
ಹಾರಿ
ಅವ್ನು ಆಕೇಂದ್ರೀ ಏನ್ ಮಾಡ್ತಾರ ಮಹೇಂದ್ರ ಚಲೋ ಅದವು ಹೊಸದ ಬತಲ್ಲ
ಮಹೇಂದ್ರ ಚಲೋದ್ರೀ ಯಾವುದ್ರೀ ಭೂಮಿ ಪುತ್ರ ರೀ ಯಾವುದ್ರೀ
ಭೂಮಿಪುತ್ರೇ ಭೂಮಿಪುತ್ರನ ಅೇ
ಭೂಮಿ ಪುತ್ರ ಚಲೋ ಅಲ್ರಿ ನಮಗೆ ಎದಕ್ಕೆ ಹೊಲ ಮನೆ ನಡದ್ರೆ ಸಾಕು ನಮಗೆ
ಹೊಲ ಮನೆ ಬೆಸ್ಟ್ ಗಾಡಿ ಅಂದ್ರೆ ಅದೇ ರೀ
ಅದೇ ಬೆಸ್ಟ್ ಗಾಡಿ ರೀ ಅದೇ ರೀ ಹೇಳಿದ್ದೀರಿ ಭೂಮಿ ಪುತ್ರ ಬಾರ ಅದ ಮಹೀಂದ್ರದಾಗ ಅಂದ್ರೀ ಅದಕ ರೀ
ಮತ್ತೆ ನೋಡ್ರಿ ಸಬ್ಸಿಡಿಯಲ್ಲಿ ಅರ್ಧ ಕಟ್ಟಾಗಿ ಬರುತ್ತೆ ಮತ್ತೆ
ಈಗ ಸಬ್ಸಿಡಿಯಾಗ ಈಗ ಹೊರಗ ಕ್ಯಾಶ್ ತಗಂಡ್ರೆ ಎಷ್ಟು ಬೀಳಂಗ ಅದ್ರೀ
ಹೊರಗೆ ಕ್ಯಾಶ್ ನೋಡಿದ್ರೆ ಗಾಡಿಗ ಆರು ಚಿಲ್ಲರ ಅಂದ್ರಿ
ಆರ ಚಿಲ್ಲ ರೀ
ಹಾ ರೇ ಇಲ್ಲಿ ಆದ್ರೆ ರೀ ನಿಮ್ಗ್ ಅರ್ಧ ರೊಕ್ಕ ಕಟ್ಟಾಗಿ ಬರುತ್ತೇರಿ ಅರ್ಧ ಕಟ್ಟ ಬೇಕರಿ ಅರ್ಧ ಕಟ್ಟಂಗಿಲ್ಲ
ಹೌದೇನ್ರೀ ಅಂದ್ರೆ ಅರ್ಧ ಮೂರುವರೆ ಕಟ್ಟಬೇಕೇನ್ರಿ
ಹಾ ಮೂರ್ವರೆ ಕಂಡಿ ನೀ ನೋಡ್ರಿ ನೀವು ಮೂರ್ ನಾಕು ಗಾಡಿ ಅವರು ಮಷಿ ಇದೆ ಎಲ್ ಅಂಡ್ ಟಿ ಇದೆ
ನಮ್ಮ ಹೊಲ ಮನೆ ಬೇಕಾದ್ರಿ ನಮಗ್
ಒಲ ಮನ ಅಂದ್ರಿ ಅಡ್ಡ ತೋಲಾ ನೋಡ್ರಿ ಇದರಿ ಎಲ್ ಅಂಡ್ ಟಿ ಮತ್ತೆ ಮಹೇಂದ್ರ
ಮಹೀಂದ್ರ ಎಲ್ ಅಂಡ್ ಟಿ ರೀ
ಹಾ ರೀ
ಆ ಸರ್ ಇದು ಮತ್ತ ಅದ್ರಾಗೆ ಲೋನ್ ಇರುತ್ತೆ ಏನ್ರಿ ಸಬ್ಸಿಡಿ ಸರಿ
ಸರ್ ಲೋನ್ ಅಂತ ಅಂತ ಏಲ್ಲ ಆ ಬಸುತ್ ಸಿಂಗ್ ಏನಲ್ರರಿ ಅದ ಲೋನಿಂದ
ಹಾ ರೀ ಇಲ್ಲಾರಿ ಈಗ ಯಾಕಂದ್ರೆ ಇಲ್ಲ ರೀ ಈಗ ಒಂದ ಎಷ್ಟ ಆರೂವರೆಂದಾರಿ ಆರು ಲಕ್ಷ ಅಂದ್ರೀ ಅದ ಅದರ ಒಂದು ಲಕ್ಷ ಕಟ್ಟಿ ಇನ್ನೊಂದ ಲಕ್ಷ ಮೇಲೆ ಎಂಟ್ರಿ
ನೀ ಈಗ ಹೆಂಗ್ ಮಾಡ್ರಿ ಗೊತ್ತೇನ್ರೀ
ಹಾ ರೀ
ಈಗ ಟ್ಯಾಕ್ಟರ್ ಕ್ಲಾಸ್ ಕೊಡ್ತಾರೆ ಮೂರುವರೆ ಮೂರುವರೆ ಕೊಟ್ಟು ಹಾ ರೀ ಮೂರುವರೆ ಕೊಟ್ ತಂದು ಹೊರಗೆ ಲೋನ್ ಮಾಲ್ ಮಾಡುಶ್ರೀ ಅದರ ಮೇಲೆ ಹ ಹ ಗಾಡಿ ಮ್ಯ ಲೋನ್ ಮಾಡ್ಸರಿ ನಡಿತದೆ ನೋಡ್ರಿ
ಹೌದ್ರೀ
ಇಲ್ಲ ಬಜಾಜ್ ಫೈನಾನ್ಸ್ ಯಾವುವು ಮುತ್ತೋಡ ಫೈನಾನ್ಸ್ ಎಲ್ಲ ಹಗೊಂಡ್ರಿ ಶಾಪ್ರ
ಹಾ ರೀ ಸರಿ ಇದ ಪ್ರೊಸೀಜರ್ ಏನೇನ್ ಇರುತ್ತೆ ಇದರ ಅಲ್ಲ ಸಬ್ಸಿಡಿ ಎಲ್ಲಿ ಕೇಳಬೇಕು ಏನಿಲ್ಲ ರೀ ಯಾವ್ ಡಾಕ್ಯುಮೆಂಟ್ಸ್ ಕೊಡ್ಬೇಕು
ಸಬ್ಸಿಡಿ ಅ್ದ ಪಾಣಿ ಕೇಳಿದ್ರೆ ಹೌದು
ಹಾ ರೀ
ಪಾಣಿ ಪಾಣಿ
ಹಾ ರೀ
ಒಂದುಪಾಣೆ ಒಂದು ಪಾಣಿ
ಹಾ ರೀ
ಹಮ್ಮ ಆಧಾರ್ ಕಾರ್ಡು ಪಾಸ್ಬುಕ್
ಹಾ ರೀ
ಅವೆಲ್ಲ ಇರ್ತಾರ ತಂದೆ ಅಯ್ ಸಬ್ಸಿಿಯ ಕೊಡ್ಬೇಕ್ರೀ ನಮ್ಗ್ ಯಾವಾಗ್ ಬೇಕ್ರೀ ಅದ್ ಅರ್ಜಿ ಬರಿಬೇಕು
ಈ ಸಬ್ಸಿಡಿ ಅಂದ್ರೆ ಹೆಂಗ ಅದು ಆಫೀಸರ್ ಗ್ರೇನ್ಿಂತ
ಹಾ ಎಲ್ರೀ ಆಫೀಸ್ ಇರದ ಸಬ್ಸಿಡಿ ಅ ಒಂದ ಕಡೆೀ
ಹೌದ್ರೀ
ಹ್ರ ಮತ್ತೆ ಈ ಅವೆಲ್ಲ ಈ ಪಂಪ್ಸೆಟ್ ಅವ ಎಲ್ಲ ಅಲ್ಲೇ ಬರ್ತಾರೆ ಸಬ್ಸಿಡಿ
ಹಂ ಶಟ್ ಅವ್ರೇ ಹೌದ ರೀ ಸ
ತ ನ ಮ ಮರ ಗ ಭರ್ದ ಬೇರೆ ಬೇರೆ ಹ ಯಾವ್ ನೀಲ್ಯಂಡ ಯಾವ್ ಒಂದಲ್ರೀ ಅಂತ ಬರ್ತವ ನಾವ ಒಂದಲ್ರಿೀ ಮಷಿ
ಮಷದೆ ಅಏನ್ೀ ನಿಮಗೆ ಹ ಅಲ್ಲದೆ ಈ ನಿಮ ಲ್ಲಿ ಯಾವ್ದಾದ್ರೀ ನೀವ ಯಾವ್ದ ತಗೊಂಡ್ರಿ ಅಂತ ಹೌದ ಏನ್ೀ ಚಲೋ ಅದೇಏನ್ೀ ಹೊಲ ಮನೆಗೆ
ಏ ಅವಲ ಮನಿ ಚಲಾದ ಬೈಲೆಜ ಗಲೆ ಪಡುತ್ತ ಗಾಡಿ ಅದು ಎಂಟಾದ್ರೆ ಅದು
ಎಂಟ ಅಂದ್ರ ನಾಲ್ಕ್ ವರ್ದೇಏನ್ರರಿ ಅಂದ್ರ ಮಹಂದ್ರಕಿಿನ ಕಮ್ಮಿ ಏನ್ರರಿ ಮೆಸಿಗಾಡಿ
ಏ ಮಹೇಂದ್ರಗಿಂತ ದ ಜಾಸ್ತಿ ಅರ ರೊಕ್ಕದು
ಹಂಗಗೆ ಹಂಗರಿೀ ಸರ ಆ ಮತ್ತತ್ ಅದೇ ಚಲೋ ಅಂತರಿ ಅಲ್ಲ
ಮಹೇಂದ್ರ ಪಿಕಪ್ ಆದ್ರ ಇ ದೊಡ್ಡಗಾಡಿ ಮಹೇಂದ್ರ ಆದ್ರ ರೇಡ್ ಇರ ಮೆಷಿಗೆ ಅದ್ರೀ
ರೇಟ್ ಇರೋದ್ ಇದಕ್ ಅದೇಏನ್ರರಿ ಚಾಣದ ಇದ್ರನು ಸೇಲ್ ಇರ್ಬೋದ್ರೀ ಅಂದ್ರ ಜಾಸ್ತಿ
ಆ ಸೇಲ್ದ್ರೆ ಗಾಡಿ
ಹಾ ರೀ ಅವ ಅಷ್ಟ್ ಓಲಾ ಮನಿ ಅಷ್ಟು ತಿರುಗಾಡತಾರೀ
ಹಾ ಹ ಮತ್ತ ಅಲ್ಲಿಲ್ಲಿ ಕಲ್ಲು ಸಾಗಾಣಿಕೆ ಮಾಡ್ತಾರಲ್ರರಿ
ಹಾ ರೀ
ಹ ಬಾಳ ಅದಕ್ಕೆ ಯೂಸ್ ಮಾಡ್ತಾರ ಗಾಡದ ಮಷಿ ಹಂಗಾಗಿ ಎಂಟ ಲಕ್ಷಕ್ಕಾದ್ರೆವು
ಹೌದ್ರೀ
ಇ ಇವಾದ್ರನು ಅಷ್ಟೇ ರೀ
ಇ ಸ್ವರಾಜ ಅವ ಯಂಗಾವ್ರ
ಸರೋಜಾವ್ ನಂಬ್ಿ ಇಲ್ರರಿ ಅದ್ ಮಾಹಿತಿ ಇಲ್ರರಿ ನಮಗೆ ಎಷ್ಟು
ಹೌದ್ರಿ
ನಮ್ಮಲ್ಲಿ ಯಾವ್ಯಾವವು ಬರ್ದ್ರ ಅದ ಅವ ಕಷ್ಟ
ಈಗ ಸಬ್ಸಿಡ ಆಗ ಬಂದ್ ಏನ್ರೀ ಯಾವನ್ ಟ್ಯಾಕ್ಟ್ರಿಗಳು
ನೀ ಆವ ಮೂರ್ ಆವ ಇದದಲ್ರರಿ ನಿಮ್ಗ
ಮೂರ್ ಯಾವ್ಯಾವ್ರೀ ಎಲ್ ಎನ್ ಟಿ ಮೆಸಿ ಮಹಂದ್ರ ರೀ
ಹಾ ಮೂರಾವರ
ಈಗ ಅಪ್ಲಿಕೇಶನ್ ಕೊಟ್ಟಿವ ಅಂದ್ರ ರಸರ ಯಾವ ಬರಂಗ ಅವ್ರಿ
ಒಂದೊಂದು್ ಬರ್ತವ್ರ ಒಂದೊಂದು್ ರಿಜಲ್ಟ್ ನತಿರ್ತವ್ರೆ
ಹೌದ್ರೀ
ಹ ಹಂಗ ನಾತಿರ್ತಾರ ಯಾಕಂದ್ರ ಈಗ ಎಷ್ಟು ಎಸ್ ಮೇಾಲ ಹಾಕ ಹೋಗ್ರಿ ಜ ಿನ ತರು
ಹಾ ರೀ
ಎಷ್ಟ ವಸ್ರೀ ಡತ್ ಏ ಹತಾರ ನೋಡ್ರಿ
ಹಾ ರೀ ಡೆತ್ ಹಾ ರೀ
ಹ ಅಂತರ ಮೇಾಲ ಹಾಕ್ರ ಪೂರಾ ಇದ ಆಗ್ತರಿ ಎಷ್ಟ ಗ್ಯಾಲೆಡ್ರಮ್ ಕಡೆಗಿತ್ತು ಅಂತ ಅಂದ್ರೆ ಮಾಡ್ಸರ
ಈಗಂದ್ರ ಓ ಬಿ ಸಿ ಜನ್ರಲ್ ಆಗದು ಬಾಳ ಡೌಟ್ ಅಂತ
ಹ ರೀ ಡೌಟ ನೋಡ್ರಿ ನಾವು ಕಾಸ್ಟ್ ನಿಮದು ಯಾವಗಿಂದರ ಗೊತ್ತಿಲ್ಲ ನಮಗ ಅದ್ರ ಬದಲ ಅದು ಎಷ್ಟ ಹೆಚ್ಚಿಗ ಎಷ್ಟನ ಹಾಕ್ಬೇಕ್ರಿ ಅದು
ನಂಬದ ಜನ್ರಲ ಆದ್ರಿ
ಎಷ್ಟ ದಿವಸ ಮಾಡಬೇಕ ಬಾಳ್ ತೋಂಡ್ರಿ ಗಾಡಿಗೊಳು
ಈಗ ನಮ್ದೋಗಿದ ಎಸ್ ಎಸ್ಟಿ ಮ್ಯಾಗ ಮಾಡಂದ್ರ ಮಾಡ್ತ ದ್ರಿ ಅವರು
ಆ ರಿ ಈಗ ಎಸಿ ಎಷ್ಟಿ ಮ್ಯಾಗ ಮಾಡಂದ್ರ ಮಾಡ್ತಾರ ಏನ್ರೀ ಅವ್ರು ನಂಬದು
ನಿಮ್ದಲ್ರೀ ಗ್ಯಾರೆಂಟಿ ಇರಬೇಕರಿ ಅದ
ಹಾ ರೀ
ಅದರಿ ಒಬ್ಬ ವ್ಯಕ್ತಿ ಬೇಕದ್ರಿ ಎಷ್ಟಿ ಎಸಿದ
ಹಾ ರೈಟ್ ರೈಟ್
ಮತ್ತೆ ನಿಮ್ ಹೆಸ್ರ ಮ್ಯಾಲ ಹಂಗ ಆಗಲ್ರರಿ ಅ ಹಂಗಾದ್ರ ಎಲ್ಲಟ ಕೇಳತ್ರಿ ಅವರು ಡಾಕ್ಯುಮೆಂಟ್ಸ್ ಇನ್ಕಮ್ ಕಾಸ್ಟ್ ಅವೆಲ್ಲ
ಹೌದ್ರೀ ಹೌದ್ರಿ ಕರೆಕ್ಟ್ ಆದ್ರಿ ನಿಮ್ಮಬೋದುನ
ಹ ನೋಡರಿ ಯಾವ್ದ ನಿ ಬಲೆ ಎತಾವಲ್ರಿ
ಹಾ‌ ರೀ ಸರ್
ನಿಂಬಲ್ಲಿ ಯಾರನ ಇರ್ತಾರಲ್ರರಿ ಅಂದೆ
ಹಾ ರೀ ಅದ್ರೀ ಅಂದ್ರನ ನಮ್ ಹೆಸ್ರ ಮ್ಯಾಗಿದ್ರ ನಮ್ ಒಳ್ಳೇದ್ರಿ ಹೌದಿಲ್ರರಿ ಯಾಕಂದ್ರ ಎಲಸ್ಸು ಟೈಮ್ ನಮ್ಮುವೆ ಇರಲ್ರಿ ಹಾ ರೀ ಟೈಮಿಗೆ ಹೆಂಗ ತಿರುಗ ಕೊಡ್ತಾರ ಗೊತ್ತಾಗಲ್ಲಲ್ರಿ
ಸ್ವಬ ನಿಮ್ ನಿಮ್ಗ ಯದ್ರ ಆಯತ ಅಂದ್ರ ಇದಾತದರಿ ಮತ್ತ
ಹಾ ರೀ ಮತ್ತ ನನ್ ಮ್ಯಾಗ ಇದು ಮಾಡ್ಬೋದ್ರಿ ಅವ
ಹ ನಿಮ್ಮೆಲ್ಲ ಅಂದ್ರ ಮತ್ತ ರೊಕ್ಕ ಜಾಸ್ತಿ ಆತದ್ರಿ ಅದರ ಒಳಗ
ಹ್ಮ ರೀ
ಯಾಕಾಂದ್ರೀ ಅವರದ ಎಷ್ಟಿ ಎಸಿ ಆತ್ತದಲ್ಲರಿ
ಹ್ಮ ರೀ ಈಗ ಅದೇ ಇದ ಕ್ಯಾಶ್ ಕೊಟ್ಟ ಲೋನ್ ತೊಂಡ್ರ ಎಷ್ಟ ಹಾಗಂಗಾದ್ರಿ
ನೀವು ಪೋರ ಮತ್ತ ಶೋರಂ ಕೊಗಿ ತೋಂತಿವ ಅಂದ್ರ ಪೂರ ಲೋನ್ ಮಾಡಸ್ಬೇಕಾತದ ನೀವು
ಲೋನ್ ಮಾಡ್ಸ್ಬೇಕತದ್ರಿ ಎಟ್ ಬುಳಂಗದ್ರೀ ಲೋನ್ ಒಂದ್ ಲಕ್ಷ ಕಟ್ಟಿದರನು ರೀ
ಒಂದ್ ಲಕ್ಷ ಕಟ್ಟಿಂದ್ರ ಆರ ತಿಂಗಳ ಇರುತ್ತದ್ರಿ ಲೋನ್ ನೀವು ಮಾಡ್ಸಿದಂಗ ಇರ್ತದರಿ ಮೂರ್ ಹ ಆರ ತಿಂಗಳಿಗ ಒಂದ್ ಲೋನ್ ಇರ್ತದ್ರಿ
ಹಾ ರೀ
ಅದು ಎಪ್ಪತ್ ಸಾವಿರದಿಂದ ಇರತ್ತದರಿ ಲೋನ ಫಸ್ಟ್ ಸ್ಟಾರ್ಟಿಂಗ್ ಲೋನ ಇಪ್ಪತ್ ಸಾವಿರದಂತ್ರಿ
ಹಾ ರೀ
ಮತ್ತ ನೆಕ್ಸ್ಟ್ ಟೈಮ್ ಬರದ ಅರವತ್ತು ಐದ್ ಸಾವಿರ ಚಿಲರ್ ಬರತ್ತರಿ
ಹಾ ರೀ
ನೋಡ್ರಿ ಹೊರಗ ತೋತಿರ ಇಲ್ಲ ತೋತಿರ
ನೋಡಮ್ರೀ ಫಸ್ಟಿಗ ಸಬ್ಸಿಡಿ ಹಾಕಮ್ಮ
ರಿ ಇಲ್ಲಾಂದ್ರ ಹೊರಗೆ ತೊಂಬ್ರಿ ಮತ್ ಏನ್ ಮಾಡ್ತರಿ ಈಗ ಹೊಲ ಹಾಕಂಡ ಅದಕ್ಕ ಬಡದಾಡಕತ್ತದು
ಹೌದೌದ ಹೊಲಾ ಮತ್ತ ಹೊಲ್ಲ ಮನಿ ಮಂದಿ ಕೈಲೇ ಎಷ್ಟಂತ ಹೊರಸಂಗಿರಿ
ಹ್ಮ
ಹೊಲ ಮನಿ ಒರ್ಸಿ ಒರ್ಸಿ ಮತ್ತೆ ನೀವ ಯಾಕಂದ್ರೆ ಮನಗಡೆ ಆದ್ರೆ ಮತ್ತ ಬೇರೆಯಾರ್ಗರ ಮಾರ್ -
ಮನಿಗಡೆ ಆದ್ರೆ ಬರೆ ಆದ್ರ ಮಂದಿಗೆದ್ರಿ
ಹಾ ರೀ
ರಿ ಮಾತಾಡೊದು ಕೆಳ್ವಂತ್ರಿ ಬರಿ ಬರಿ ಏಕ
ಹೌದ್ರಿ
ಹ್ಮ
ಈಗರಿ
ಸರ್ ಕೇಳ್
ಸರ ಇದೆ ಅವು ಟಿಲ್ಲರ್ ಯಾಶ್ಕುಂಟಿ ಏನ ಮೆಟೀರಿಯಲ್ ಬರ್ತಾವಲ್ರಿ.
ಕಡಕ್ ಬರುತ್ತ ಸರ್ ಅವೆಲ್ಲಾ ಕಡೆಗ್ ತೊಗ್ಬೇಕ್ರಿ ಅ
ಸಬ್ಸಿಡಿ ಬರ್ತೀನ್ರಿ ಅವು.
ಹಾ ರಿ
ಸಬ್ಸಿಡಿಯಾಗ್ ಬರಲ್ಲೇನ್ರಿ ಅವು.
ಸಬ್ಸಿಡಿಯಾಗ್ ಅವ್ರು ಇರ್ತಾರ ರುಟ್ರು ಇರ್ತಾರೀ ರುಟ್ರು. ಇವು ಗದ್ದೆಲ್ ಇರ್ತಲ್ರಿ ಅಂತವು ಇರ್ತವ್ರಿ ಸಬ್ಸಿಡಗ. ಅ ಟಿಲ್ಲರೆ ಪಲ್ಲಾರ ಎಲ್ಲಾ ಹೊರಗ್ರಿ.
ಒರಗ್ ಎನ್ರಿ.
ಹಾ ರೀ
ಅವೇಲ ಒರಗ್ ಇಂದ್ ತೊಗಬೆಕ್ರಿ ಸಾಮಿ ಎ ಶಾಲಿ ಸಬ್ಸಿಡಿಯಾಗ್ ಬರ ಹೌ ಎಲ್ಲ ಟ್ರಾಲಿ ವಾರಗ್ ಮಾಡ್ಸಬೇಕ್ರಿ ವೆಲ್ಡಿಂಗ. ಇವ್ ಏನ್ ರೂಟ್ರೀ ಮತ್ತ ಜನ್ಮಿಷನ. ಪಂಶಟ ಎಣ್ಣೆ ಪುಡಿ ಅಂತಾವೆಲ್ಲ ಇದ್ರ ಬರ್ತಾವೆ.
ಹಾ
ಇದ್ರ ಬರ್ತಿರ ಅವೆಲ್ಲಾ ಕಡಕ್ ಮಾಡಸ್ಬೇಕು ಟ್ರ್ಯಲಿ ಐತ ಐಸ್ಕಂಟು ಟ್ರಿಲ್ಲರು. ಟ್ಯಾಲಿಗ್ ಎಳ್ ಲಕ್ಷ ಹೇಳಿದ್ರಿ.
ಎಳ್ ಲಕ್ಷ ರಿ
ಟ್ಯಾಲಿಗೆ ಅವು ಈಗ ಏನ್ ಟಿಲ್ಲರ್ ಅಂದ್ರ ಅಲ್ರರಿ ಅದಕ್ಕೂಂದ.
ಅಲ್ಲರಿ ಈಗ ಎಲ್ಲಷ್ಟ ಕೂಡಿ ಎಷ್ಟಂಗಾದ್ರಿ ಅಂದಾಜು ಒಂದ್ ರೊಕ್ಕ
ನಿಮ್ಗ ಟ್ರ್ಯಾಲಿ ಇಂಜೆನ್ ಹೊರಗ್ ತಗಬೇಕಂದ್ರ ಹತ್ತು ಲಕ್ಷ ಇರಿ ಸುದ್
ಹಾ ರೀ
ನೀವು ಮತ್ತೆ ಅವು ಮ್ಯಾಗ ಹೊಡಿ ಸಾಮಾನ್ ಎನ ತಂದ್ರ ಅವು ಒಂದ್ ಎರಡ್ ಮೂರ್ ಲಕ್ಷ ಆತ ಅ
ಇದೆ ಮೂರ್ ಲಕ್ಷ್ - -
ಹ್ಮ ಹಾ ಹಾ ಹನ್ನೆರಡು ಐದ್ ಮೂರು ಲಕ್ಷ ತರ ಬರುತ್- - ಲೋನ್ ಗಿನ್ ಏನ್ ಎಲ್ಲಾ ಆದ್ ದೊದ್ರು
ಹೌದ್ರೀ
ಹಾ ರೀ
ನೋಡ ನ್ ತೋಗರಿ ಮನ್ಯಾಗ ದೊಡ್ಡರರ ದೊಡ್ಡರಿ ಕೇಳಿ ಹೇಳ್ತನ್ ನಿಮ್ಗ್-
ಹಚ್ರಿ ದೊಡರ್ ಕೇಳ್ ಪೋನ್ ಹಚ್ರಿ ಮತ್ತೆ ಏನ ಅಂದ್ರೆ ಹೊಗಿ ಮಾತಾಡನ ಎಲ್ಲಾ ರ್
ಹ್ಮ್ ಸರಿ ತೋ
ಏನಂದ್ರಿ
ಹ
ಮವದು